ಆಯ್ತಯ್ತು ಅಲೋ ಹಾ ಹೇಳಲಕ್ಕ ಏನ್ ಮಾಡ್ತಾ ಇದ್ದೀಪಾ
ಓಡಾಡ್ತಾ ಇದ್ನಿ
ಆ
ಸಂತೋಷನ್ನ ಏನ್ ಮಾಡಾತಾವನ
ಹ ನೀ ಅವನ ಎಲ್ಲ ಆಚೆ ಕಡೆ ಹೋಗಿದ್ದನಪ್ಪಾ ಹ್ಮ್ ತಾತ ಕೆಳಗಡೆ ಹೋಗವ್ರು ಏನು ಊಟ ಮಾಡ್ದ ನಾನು ಇವಾಗ ತಿಂದಿದ್ದೀನಿ
ಏನ್ ತಿಂದೆ ನೀನು
ನಾನು ಅನ್ನ ಸಾರ
ಹ್ಮ್ ಯಾಕೆ ಮಟನ್ ಚಿಕನ್ ತರ ಕೇಳೋದು ನಿಮ್ಮ ಅಪ್ಪವ
ಹ ತರಕ್ಕೆ ಅಲ್ಲಿ ಕಬಾಬ್ ತರ ತಂದಿಲ್ಲ ಆ ಏನ್ ಮ
ಹ ಹ್ಮ್ ಇನ್ನೇನ್ ಸಮಾಚ್ಯಾರ
ಇನ್ನೇ ಇಲ್ಲ ನಿನ್ಕೊಬ್ಬಟ್ಟ ಅಂದ್ರೆ ಇಷ್ಟನ ನಮ್ಮಮ್ಮ
ಎತ್ ಕಡಿಸತಯಾ
ಅಯ್ಯೋ ಇಲ್ಲಿಲ್ಲ ನೀನ್ ಮಾಡ್ತಯನೋ ಅದು ಕೇಳ್ತಾ ಇರೋದು
ನಾನ್ ಮಾಡಲ್ಲಪ್ಪ ನ ಟೈಮ್ ಇಲ್ಲಪ್ಪಾ ಮಾಡಾಕ್ಕ ಒಬ್ಬಟ್ಟ ಮಾಡೋಷ್ಟು ಟೈಮ್ ನನಗೆಲ್ಲಿ ನೈಟ್ ಹತ್ತು ಗಂಟೆೆಗೆ ಹೋಗ್ತೀನಿ ಮಾಡೋದು ತಿನ್ನೋದು ಹನ್ನೊಂದು ಗಂಟೆ ಆಗ್ತದೆ ಹ್ಮ್ ಇೇಏನಪಾ
ನ್ನೇನಿಲ್ಲ ಚಾರ್ವಿ ಅಕ್ಕ ಸರ
ಹ್ಮ್
ಚಾರ್ಬೇಕ ಸರ ಹ್ಮ ಇದು ಏನು ಬಳ್್ಕಂಟಕ್ ಹೋಗ್ಬಿಟ್ಟು ಏನು ನಡೆಯಕ್ ಆಗ್ತಾ ಇಲ್ಲ ಅ ಕೇೇಳ್ದಾರಂತೆ
ಹ್ಮ ಹ್ಮ್ ಹ್ ಹ್ಮ ಚಾರ ಬನ್ವಾ ಚಾರ ಬ ನೂರು ಆ ಸಾರ್ ನಾನ
ಹ್ಮ ಚಾರ್ವ ಹಕನ ಅವರು ಸಾರು ಸಾರ್ ಹಂಗ ಅಂದಿರೋದ ಬೈ ಕುೊಂಡ್ಕೋಗಿ ದ ಚಿ ಮಠನ್ ತಿಂದಬುಟ್ಟ ಹ್ಮ ನಡ್ಯಕ್ ಆಗ್ತಾ ಇಲ್ಲ ಅಂದ ಓಡರಿ ಓಡ ಕಾ ನ ಮತ್ತೆ ಎಂತ ಕೇಳ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್ಚಾರವಕ ಬಂದ್ಬಿಟ್ರ ಸ್ಕೂಲ್ಗ ಹೋಗ
ಹಾ ಅವರು ಮಾತಾಡ್ತಾವಲ್ಲ ಸಿಮೇಲೆ ಚಾರ್ವಿ ಅಕ್ಕ
ಹ್ಮ್ ಹ್ಮ್ ಯಾರ ಯಾರು
ಲಾಾಸಿಯಾ ಚಾರ್ವೆ ಅಕ್ಕಾ
ಮಾತಾಡ್ತಾವ್ರಾ
ಹ್ಮ
ಹ್ಮ್
ಹ್ಮ್ ಸರಿ ಅವನ್ ಜೀವನ ಸರ್ಲಾರಾಮ ಎಲ್ಲ ಹೋಗದು
ಇಬ್ರು ಸರ್ಲರ ಆಟಾಡ್ತಾರ
ಹ್ಮ್ ಇಬ್ಬರು ತಾರ್ಲ್ಲ ಯಾರಪ್ಪ
ಋತ್ ಋತ್ವಿಕ್ಕೂ ಆಮೇಲೆ ಜೀವನು
ರುತ್ವಿಕ್ ಬಂದವ ಜನ
ಹ್ಮ ಶಿ ವ್ಯಾನ್ಾಗ ಬಂದ್ರು ಶಿಲ್ಪಾಕ್ನ ಬಂದಿಲ್ವಾ
ಹ್ಮ್
ನನ್ಾಗ ಬಂದ್ರು
ಶಿಲ್ಪ ಅಂ ಓದ್ಲಾ
ಹ್ಮ ಇಲ್ಲ ಇಲ್ಲ ಅವ್ರೆ ರಾಣಿ ಅಂಟಿ ಏನ್ ಮಾಡ್ತಾವ್ರ
ರಾಣಿ ಅಟೆ ಟೀ ಮಾಡಡ್ತವಾರಪ್ಪ ಹ್ಮ್
ಅದ ಹೊಸ್ಗ ಊಟ ಮಾಡಕ್ ಬಂದಿದ್ದ ಇದ್ರಲ್ಲ ಅವ್ರ ಏನ್ ಮಾಡ್ತಾವ್ರೆ
ಅವರು ಬಂದಿರ್ನಪ್ಪ ಇವಾಗನ್ನ
ಇನ್ನ ಎಷ್ಟೊತ್ತಕ್ ಬರದ
ಬರೋದನ್ನ ಲೇಟ್ ಆಗುತ್ತೆ ಹ್ಮ್ ಹ್ಮ ಹ್ಮ ಅಪ್ಪ ಎಲ್ಲದ್ರು ಹಾ
ಮೀನ್ ಇರ್ಬೇಕಂತೆ
ಯಾರುಗ
ಶಿಲ್ಪಾ ಅಂಟಿಗೆ
ಹ್ಮ್
ಅದ ಕಾದರು
ಹ್ಮ್ ಸರಿ ಸರಿ ನೀವ ತಿನ್ನಲ್ಲ
ನಾನು ತಿಂತೀನಿ ಎಲ್ಲೋ ಒಂದ್ೆರಡು ಮೀನ್ ಅಷ್ಟೇ ಮಾರ್ವಲ್ಲ
ಹ್ಮ್ ಎರಡು ಮೀನ್ ಸಾಲದಾ
ಅಂದ್ರೆ ಎರಡ್ ಪೀಸ್ ಅಂತ ಅರ್ತ ಅಲ್ಲ ಎರಡ್ ಪೀಸ್ ಅಂತ ಅರ್ಥ ಬಾರೋ ತಿನ್ನಲ್ಲ ಚಂದು
ಹ್ಮ್ ಸದಪ್ಪ ಅಯ್ಯೋ ಹನ್ನೆರಡು ಇವಾಗ ಅವಿ ತೋಟಲ್ಲೇ ಹ
ಹಾ ಅವ ಇವಾಗು ನೀನ್ ಬಂದ್ರೆ ಇವಾಗ ಎಷ್ಟು ಬೇಕ ಅಷ್ಟು ಸಿಕ್ತವೆ
ಮಾವನ್ಣ
ನೀ ನೀನ್ನನ ಬಂದ್ರಗಣ ಎಷ್ಟು ಬೇಕು ಅಷ್ಟನ ಅಲ್ಲಿ
ಮಾವಿನ ಹಣ್ಣು ಸಿಕ್ಕದಾ
ತೆಲ
ಹ್ಮ
ಕಿಸ್ ಅಕ್ವಾರೆ ಬೇಕಂತನ ಉದರ್ಸೋರು ಇಲ್ಲಾಂದ್ರೆ ಕಿತ್ತು ಇಕ್ಕೋರು ಕೂಡಂಗ ಗೊತ್ತಿಲ್ಲ
ಹೆಂಗೆ ಇನ್ನ ಹೋಗ್ದಿರ ಇದ್ರೆ ಹೆಂಗೆ
ಅಯ್ಯೋ ನಿನ್ನೆ ಫೋನ್ ಮಾಡಿದ್ರು ಇವತ್ ಅಡ್ಮಿಷನ್ ಮಾಡಗ್ ಬಾ ಅಂತ ಹೇಳಿದ್ರ
ಹ್ಮ್
ಆಮ ಹೆಂಗಿದೆ ಅನು ಒಂದಸತಿ ಫೋನ್ ಮಾಡ್ತೀನಂದ್ರು ರಾತ್ರಿಕಾ
ಹ್ಮ್
ಹಾಯ್ ಮಾಡಿಲ್ಲ ಅದಕ್ಕ ಫೋನ್ ಮಾಡದ ಮೇಲೆನೆ ಹೋಗೋಣ ಇಲ್ಲಾಂದ್ರೆ ಅಲ್ಲಿ ಸರ್ ಬಸಿ ಇರ್ತಾರೆ ಅವಾಗ ಆಗಲ್ಲ ಅಂತ ಹಂಗ ಅಗೋಯ್ತು
ಹ್ಮ್
ಅದರುಕ್ಕಾ ನಾಳೆಯಿಂದ ಓಗ್ ಹಗ್ಬೋದಾಗಿತ್ತು ಇವತ್ ಹೇಳ ನಾ ಅಡ್ಮಿಷನ್ ಮಾಡಕ್ ಬಂದಿದ್ರೆ
ಹ್ಮ್
ಆದ್ರೆ ಆಗಲ್ಲಂತೆ ಸರ್ಗೆ ಅಜ್ಜಿ ಮ ಮೇಲ್ ಅವಳೆ
ಹ್ಮ ನು
ಹ್ಮ್ ಏನಪಾ ಆಸ ಬ ಕೋಡ್ಲು ನಿಮ್ಮ ಅಪ್ಪ ಹೋಗಿಲ್ಲ
ಅಪ್ಪ ಓದ್ ಬಂದಾವನೆ ಅ ಕೆೆಂಪದಲ್ಲೆ ದೊಡ್ಡವ್ನು ದೊಡ್ಡಪ್ಪನು ಹೋಗಬಿಟ್ಟು
ಹ್ಮ್
ಅಲ್ ಕುರಿ ಕಟ್ ಮಾಡಿರ್ತಾರ ನೋಡ್ ಉಲ್ಲು
ಹ್ಮ
ಅದನ್ ಏತ್ಕೊ ಬಂದವ್ರೆ
ಕುರಿ ಕಟ್ ಮಾಡಿರವುಲ್ಲಾ
ಅದೇ ಕುರಿಕ್ ಹಕಿರ್ತಿರಲ್ಲಾ
ಎಲ್ಲ ದೊಡ್ಡ್ ಕುರ್ದಗ್ ಹಾ ಹ್ಮ ಹ್ಮ ಹ ಅಸಲ್ ಕುರಿ ತಿಂದಿರದು ಆಸು ಹಾಕ್ಬಾರ್ದ ಆಸತಿ ನಿರ್ದ ಕುರಿಕ್ ಹಾಕ್ಬೋದು
ಆ ಕುರಿಕ್ ಹಾಕಿರೋದು ಹಸುಖ ಹಾಕ್ಬೋದು ನ ದಿನಾನ ಹಂಗೆ ಹಾಕೋದು ದೊಡ್ಡಪ್ಪನ ತಂದಿದ್ದಾವಾಗೆಲ್ಲ
ಹ್ಮ್
ಮೂರ್ ಮೂರ್ ತನ್ನ
ಹ್ಮ್
ಇನ್ನು ಉಲ್ಖನ್ ಬಾಜಿಲ್ಲ ಬಿಡ
ದಡಾಪ್ನವರ್ಕಾ ನಿಮಕ್ಕ
ನಮ ನಕ್ಕುದಡಪ್ನ ಮೂರುಮ ಮೂರು ತಂದಾವಣ
ಹ್ಮ್ ಹ್ಮ್
ದೊಡಪ್ನಕ ಸೀಮುಳ ತನ್ಕೊಂಡವನ.
ಹ್ಮ್.
ಯ್ದೋ ಇಷ್ಟೇಷ್ಟ್ಟಸ್ು
ಹ್ಮ್ ಹ್ಮ್ ಯಾರ್ ತಂದರು
ಅಮಾಮನ್ ತಂದಿಲ್ಲ
ಹ
ದೊಡ್ಡಪುರ್ದಾಗ ಹ ನಾನು ನೋಡ ಸನಿ ನಾ ಚಿಂತಾ ಮಲ್ಕೋದಾಗೆಲ್ಲ ದೊಡ್ ಪೂರ್ಕ್ ಹೋಗ್ಬಿಟ್ಟು ಬರೋದು
ಹ್ಮ್ ಹ್ಮ ಹ್ಮ್ ಸೇರ. ಹಾ ಹ್ಮ.
ಕಲ್ ಮಾಡಿದ್ದಮ್ಮಮ್ಮ.
ಆ ಮೂರ ನಾಲ್ಕು ಮಾಡಿದ್ನಬ್ಬ.
ಆಮೇಲೆ ಫೋನ್. ಚ ಮ ನತಾಡು.
ಹ್ಮ್ ಸರಿ. ಆಯ್ತು ಟೈಮ್. ಹ ಹ. ಜೀವನ್ ಎಲ್ಲಿ.
ಹ್ಮ ಹಾಗೆಲ್ಲ ಮಾತಾಡ್ತ. ಹಾ.
ಪತ್ತ ಕೆಲ
ಹ್ಮ್ ಅವನ.
ಹ ಅವನು ಇಲ್ಲಿ ಗೆ ಬಂದಿದ್ದ. ಇದ್ನ ಇಲ್ಲಿ ಬಂದಿದ್ನು ಇಲ್ಲಿ ಆಡ್ಕೊಂಡಿದ್ನು ಎಲ್ ಕೇಳ್ತಾರ ಇವಾಗ. ಹ್ಮ್ ಹ್ಮ ನೀ. ನ ಮುಂಚೆ ಬರ್ತಾ ಇದ್ದೆ ಮುಂಚೆ ನಿನ್ನೆ ಸ್ಟೋರೂಮ್ ಅಲ್ಲಿ ಬಿಲ್ ಮಾಡಸ್ಕೊಂಡು. ಸುಟ್ಟೋರು ಮಲ್ನ್ ಮಾಡಸ್ಕೊಂಡ್. ಇದ್ದ.
ಚಿಕ್ಕನರಾಜುಲಾಗ.
ಹ್ಮ್.
ರ್ ಕೊಟ್ಟ ಹೋಗ್ತೀನಿ ಇಲ್ಲ ಅಂದ್ರೆ ಮೂರ್ ದಿನನ್ಸ ನಲ್ಲಿ ಕೊಟ್ಟ ಆಯ್ತೋ.
ಯ ಯಕ ಇಲ್ಲಿ. ಬರಲ್ಲ.
ಚಿಕ್ಕ್ರ ಜಿಗ್ಲಕ್ಕಲ್ ಬರಕ್ ಆಗಲ್ಲ ಆಮೇಲೆ ಬರಕ್ ಕಷ್ಟ ಆಗತ್ತೆ ದೊಡ್ಡರ ಜಿಗ್ಲಕ್ ಬಾದ್ರೆ ಎಷ್ಟು ದಿನ ನಳ ಇರ್ಬೋದು ಅದಕ್ಕ.
ಹ್ಮ್ ಚಿಕ್ಕ ರೋಜೆಾಗ್ಲಿ ಅಂದ್ರೆ ಎಷ್ಟ ಎಷ್ಟ ದಿನ ಕೊಡ್ತಾರೆ.
ಚಿಕ್ಕಗನ್ನ ಕೊಡ್ತಾರೆ ಸ್ವಲ್ಪೇ. ಒಂದು. ಹ.
ಒಂದ್ ಹದ್ನೈದ ದಿನ ಕೊಡ್ತಾರಲ್ಲ.
ಹ್ಮ್ ಸ ಸರೋವರ ಏನ್ ಮಾಡ್ತವ್ರೆ.
ಅಯ್ಯ ಎಲ್ಲ ಅವರು ಊಟ ತಿಿಂದ್ಬಿಟ್ಬಿಟ್ಟು ಇಲ್ಲಿ ಕುಡುದ್ಬಿಟ್ಟು ಅವ್ರ ಕೆಲ್ಸ ಅವ್ರ ಮಾಡ್ತಾವ್ರಿ. ಹ್ಮ್್ಮ ಸಂತೋಷನ ಫೋಟೋಕ್ಲಾಕ ಒ ನೋಡ್. ಹ ನಿಮ್ಮನ್ ಫೋನ್ ಅಲ್ಲ ನೋಡು ಡ್ಯಾನ್ಸ್ಗ್ ಮಾಡಿರೋದು ಹ ನೀನ್ ಯಾಕ ಡ್ಯಾನ್ಸ್ ಮಾಡಲ್ಲ
ನಂಕ್ ಅವವಾಗೇನ್ ಆಡಕ್ ಇಷ್ಟ ಆಗಿಲ್ಲ
ಹ್ಮ್ ಮುಂಚೆ ಚೆನ್ನಾಗ್ ಆಡ್ತ ತಾ ಇದೆ ಇವಾಗ ನಿಂಂಗ ಸೊಂಟನೇ ಇಲ್ಲಾ
ಸೊಂಟಾ ಅಲ್ಲಾಮಮ್ಮಾ
ಹ್ಮ್
ಹ ಹಾಳ ಅ ಅಂತರ ಇಷ್ಟ ಇಷ್ಟ ಆಗಲ್ಲ ಅವಾಗೇನೋ ಹೆಂಗ್ ಬೇಕು ಹಂಗಗೆ ಹೊರಲಾಡ ಆಾತ ಇದ್ರ ನಾನ ಬನ್ನಿ ಅಣ್ಣ
ಹೌದು ಸೋಮ್ಯ ಚಾರ್ವಿ ಹಕನ ಎಷ್ಟು ಇವಾಗ ಎಸ್ ಎಲ್ಸಿನ
ಅಲ್ಲ ಒಂಬತ್ತನೇ ಕ್ಲಾಸು
ಹಂಬತ್ತು ಅಣ್ಣ ಸಗರನ್ನು
ಸೆಕೆಂಡ್ ಪಿ ಯು ಸಿಿ
ರಾಣಿ ಹಾಕಣ ಸೆಕೆಂಡಂಡ ಪಿ ಎಸ್ ಶಷಾಗ ಹಲೋ ಅಂದು ರಾಣೆ ಆಂಟಿ ನಾನು ಇಲ್ಲ ಎಸ ಚಿ ಅಂತ ನಾನು ಹ್ಮ ಸೆಕ್ ಪ್ಲೇಸ್ ಸೆಕೆಂಡ್ ಇಯರ್ ಅಂತಂತೆಮ್ಮಯ್ಯ ನೀನ್ ಹೇಳಿದ್ದೆ ಕರಟು ಹ್ಮ್ ನಾವು ಇಲ್ಲ ಮಯ್ಯ ನಾನು ಜಾನು ಬಂದು ಹೆಸಲ್ ಸಿ ಎಂತಂದಾ ಆಂಟಿ
ಅಮ್ಮಮ್ಮ ಇಂದಕ್ ನ ಇಷ್ಟ ೇ ಸ್ಟೋಲಲ್ಲಾ
ಹ್ಮ್ ಹಾ ಹಂದು ಏಳು
ಇವಾಗ ಡಿಗರಿಯ ಮುಂದ ಅಕ
ಹ್ಮ ಅದ್ ಎಷ್ಟ ಬಾಡಿನ ಆಯ್ತಾ ಅಲ್ಲೇ
ಅಷ್ಟೆ ಮಮ್ಮಿ ಅಷ್ಟೇ ಟ್ ಅವಳು ಅಷ್ಟೇ ಮಮ್ಮಿ ಅಷ್ಟವ ಐಟವಣ ಅಷ್ಟೆ ಇಲ್ಲ ಇಲ್ಲ ಓದ್ಲು ಓದ್ಲು ಮೊನೇನ ಹೋದ್ಲು ಹಾ ಫೋನ್ ತಗೊಡ್ತೀನ ಅಂತ ಶಶಿಮಮನನ್ನು
ಹ್ಮ್
ಇತ್ತಂತ ಫೋನ್ಂದು
ಹ್ಮ್
ಅಲ್ಲಿಿ ಕಳ್ಸುದ್ರ ಮಾಮ
ಓಹ ಅಲ್ಲಕ್ಕೆ ಹೋಗವಳು ಮನ್ಗನಾಡಕ
ಹ್ಮ್
ಕರ್ಕೊಂಡ್ ಹೋಗಿದ್ದು
ನಡುು ಮತ್ತೆ ಮಾಡ್ತೀನಿ ತೆಗಿ
ಯಾರ್ ಬಂದ್ರು ಕರ್ಕೊಂಡ ಹೋಗಕ ಅಂದ ಹೇಳಿದ
ಹ ಹೆಂಗನ್ನ ಕಟ್ಲಿ ಬಿಚ್ಕೊಂಡ ಬರ್ತವ